ಹಾ ಈಗ್ ಕೇಳಸ್ತಾಯಿದೀನಾ ಈಗ ಕೇಳಸ್ತಾಯಿದೇನಾ
ಹಾ ಕೇಳಿಸ್ತಿದ್ದೆ ಈಗ.
ಹಾ
ನಾವು ಚೆನ್ನಾಗಿದ್ದೀವಿ ನಿಮ್ಗ ರಾತ್ರಿಯ ಊಟ ನಿಮ್ದು ಆಯ್ತಾ.
ಹಾ ಆಯ್ತು ನಿಮ್ದು ಏನ್ ಮಾಡಿರೀ ಊಟ.
ನಮ್ದು ನಾವು ವಸತಿ ನಿಲಯದಲ್ಲಿ ಇರ್ತೀವಿ.
ಹಾ ಏನ್ ಮಾಡಿ.
ನನಗೆ.
ನನಗೆ ಚಪಾತಿ ಮತ್ತು ಅನ್ನ. ಹಾ ಹಾ ಚೆನ್ನಾಗ್ ಮಾಡ್ತಾರೆ ಊಟ ಏನು ಇಲ್ಲ ಚೆನ್ನಾಗ್ ಮಾಡ್ತಾರ ಅನ್ಸುತ್ತೆ.
ಹಾ ಚೆನ್ನಾಗ್ ಮಾಡ್. ತಾರೆ ಅಂತಾನೇ ಹೇಳ್ಬೇಕು ಯಾಕಂದ್ರೆ ನಾವು ಅನ್ಕೊಂಡಂಗಗೆ ಏನ್ ಸಿಗಲಿ ಇಲ್ಲಿ ಊಟ.
ಹಾ ಈಗ. ನಮ್ಮ ಊರಲ್ಲಿ ಬೇರೆರು ಊಟನ ಚೆನ್ನಾಗಿರ್ತದೆ ಹೆಂಗಂದ್ರೆ ಅವ್ರದ ರುಚಿನೇ ಚೇಂಜ್ ಇರ್ತದ ಇಲ್ಲಿ ರುಚಿನೇ ಚೇಂಜ್ ಇರ್ತದಲ್ಲ
ಹಾ ಯಾಕಂದ್ರೆ ಇಲ್ಲಿ ನಾವು ಸುಮಾರು. ಬೇರೆ ಬೇರೆ ಕಡೆಯಿಂದ ಬಂದಿರ್ತೀವಲ್ಲ ಎಲ್ಲಾ ಮಕ್ಕಳು ಸೊ ನಾವು ಅನ್ಕೊಂಡಂಗ ಇಲ್ಲಿ ಊಟ. ಕೊಡಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ.
ಈ ಸೈಡ್ ಈಕಡೆ ಹೆಂಗ ಅವ್ರಿಗೆ ಊಟ ಹೆಂಗ ಇರ್ತದ ಅಂತಂದು ಇವ್ ಸೈಡ್ ಮಾಡ್ತಾರ ನಮ್ದು ಊಟ. ನಮಗ ಅವರಿಗೆ ಹೊಂದಲ್ಲ.
ಹಾ ನಮ್ಗ ಸೆಟ್ ಆಗಲ್ಲ.
ನಿಮ್ದು ಖಾರ ಜಾಸ್ತಿ ಮಾಡ್ತಾರೆನು ಉಪ್ಪು ಆ ತರದ ಕಮ್ಮಿ ಇರ್ತದ.
ಇಲ್ಲ ಇಲ್ಲ ಇಲ್ಲ ನಮ್ದು ಖಾರ ಸ್ವಲ್ಪ ಜಾಸ್ತಿ ಇರುತ್ತೆ.
ಹ್ಮ್
ನಮ್ದು ಹಳ್ಳಿಯಲ್ಲಿ ಇರೋದ್ರಿಂದ ನಾವು. ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ.
ಹ್ಮ್
ಮತ್ತೆ ಇಲ್ಲಿ ಅಷ್ಟು ನಾವ್ ಅನ್ಕೊಂಡಂದ ಖಾರ ಇರುತ್ತೆ. ಹಾ ಮ ಉಪ್ಪಂತೂ ಇಲ್ಲಿ ಹಾಕೋದೇ ಇಲ್ಲ ನಾವೇ ಹಾಕ. ಹಾಕೋಬೇಕು ಇಲ್ಲಿ.
ನೀವ್ ಎಲ್ಲಿದ್ದ್ರರಿ ಈಗ ಮೇಲ್ಗಡೆ ಇದ್ದಾರೆ ಏನೋ ಕೆಳಗಡೆ ಎಲ್ಲ ಗೆಳೆಯ ಜೊತೆ ಕುೂಂತಿದೀರ.
ಇಲ್ಲ ನಾವು ಈಗ ಒಬ್ಬರೇ ಇದ್ದೀವಿ ನಿಮಗ ಕಾಲ್ ನಾವು ಒಬ್ಬರೇ ಒಬರೇ ಇದ್ದೀವಿ ಕಾಲ್ ಮಾಡ್ಬೇಕಂತ ಹಂಗೆ ಕಾಲ್ ಮಾಡಿದ್ವಿ.
ಹಾ ಹಾ.
ಹ ನಿಮ್ ಕಡೆ ಮಳೆ ಬೆಳೆ ಹೇಗಾಗ್ತಾಯಿದೆ.
ಕಡೆ ಮಳೆ ಬೆಳೆ.
ಹಾ ಗೆಳೆಯರಿ ಎಲ್ಲ ಚೆನ್ನಾಗ್ದಾರ್ರೀ ಎಲ್ಲಾ ನಿಮ್ಮ ಆಶೀರ್ವಾದ.
ಹ ಅದೇ ಈ ಮಳೆ ಓ. ಮಳೆ ಬರ್ಬಾರ ಇದೆ ಇಲ್ಲ.
ಮಳೆ ಹೆಂಗ ಆಗ್ಯಾದ್ರೀ ನಿಮ್ಗೆ ಸೈಡ್ ಮಳೆ ಆಗ್ಯದೇನ.
ಇನ್ನ ಜಾಸ್ತಿ. ಬರುತ್ತ ಇವತ್ತೇನು.
ಅಂದ್ರೆ ಮಳೆ ಬರ್ಬೋದ ಏನ್ರರಿ ಇವತ್ತು.
ಅದೇ ಇಷ್ಟೊ ಗಾಳಿ ಬಿಸಿತ್ತು ಈಗ ಬರುವಂತಗಿರ್ತ ಅಡ್ಡ ತಕ್ಷಣಾವು. ಕರ್ರ ಕಾಕರ ತಕ್ಷಣ ಮತ್ತ ಬೆಳೆ ಬರ್ತು ಅಂತ ನಮ್ದ ಅನ್ಕೊಂಡಿರ್ತವಿ ನಾವು.
ಹಾ ಅಂದ್ರೆ ಈಗ. ನಿಮ್ ಸೈಡ್ ನಿಮ್ಮ ಕಲ್ಯಾಣ ಕರ್ನಾಟಕದ ಕಡೆ ನಿಮ್ ಬರಗಾಲ ಘೋಷಣೆ ಮಾಡಿಲ್ಲೇನ ಸರ್.
ಘೋಷಣೆ ಮಾಡಿಲ್ಲೇನ್ ಸರ್ಕಾರ ಇನ್ನ ಹಂಗೆ ಮಾಡಿಲ್ಲ ಅನ್ ಸತ್ತೆ ನನ್ಗೂ ಅಟ್ ಗೊತ್ತಿಲ್ಲಾ ನಮ್ಮ ಕಡೆ ಏನಂದ್ರೆ ನಾವು ಬರಲ್ಲ ಇಲ್ಲಿ ನಾವ ಇರೋದಟ್ಟೆ ಕಲ್ಬುರ್ಗಿ ಹ ನಾವು ಇದು ಬರ್ತವಿ ಬರ್ದ ನಮ್ದು ಹೆಚ್ ಕೆ ಅಂತ ಬರ್ಲ ನಮ್ದು ನಮ್ದು ಗದಗ್ ಬರ್ತ್ತಲ್ಲ ಗದಗ್ ಬಂದ್ರೆ ನಾವೇ ಬರ್ಲ ಅಲ್ಲಿಗೆ
ಹೌದಾ ಅಂದ್ರೆ ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ಅಂತ ನೀವು ಕಲ್ಯಾಣ ಕರ್ನಾಟಕದಲ್ಲಿ ಪ್ರವೇಶವನ್ನ ಪಡ್ಕೊಂಡಿದ್ದೀರಿ
ಹಾ ಅದೇ ನಮ್ದು ಬೀಗುಡಿಯಲ್ಲಿ ನಾ ಇ ಇಲ್ಲ ಇದಾನೆ ಇಲ್ಲಿ ಕಲ್ಯಾಣ ಕರ್ನಾಟಕ ಗ ಅಂತ ಏನಾದ್ರು ಇತ್ತ ಅಂದ್ರೆ ಹ್ಮ ರಾಯಚೂರು ಇಲ್ಲಾಂದ್ರೆ ಧಾರವಾಡ ಅಲ್ಲಿ ನಮ
ಹೌದಾ ಮತೇ ಆ ಗದಗ ಅಲ್ಲಿ ಯಾವುದೇ ಅಗ್ರಿಕಲ್ಚರ್ ವಿಶ್ವವಿದ್ಯಾಲಯಗಳು ಇಲ್ವಾ ಅಲ್ಲಿ
ಅಲ್ಲಿ ಯಾವುದೋ ಒಂದು ಇದೆ ಆದ್ರೂ ಅಷ್ಟ್ ಚೆನ್ನಾಗ ನೋ ಇಲ್ಲ ಅಂತ ಅಂದ್ರು ಕೆಟ್ಟೆ ಕ್ಕಾ ಸುಮ್ನೆ ಇದು ಚೆನ್ನಾಗ ಏನೋ ಸ್ವಲ್ಪ ಮೈದಾ ಅಂತಂದ ಕೇಳಿದೆ ನಮ್ಮ ಅಣ್ಣ ಅವ್ರನ್ನ ಎಲ್ಲಾ ರಾಯಚೂರಿನಲ್ಲಿ ಇದಾರ ಅವ್ರು ಕೇಳಕ ತಕ್ಷಣ ಇ ಚೆನ್ನಾಗಿದೆ ಅಂತ ಅಂದ್ರು ಅದಕ್ಕೆ ಹಾಕಿದೆ
ಅಂದ್ರೆ ಜಿಲ್ಲೆಯಲ್ಲಿ ಯಾವುದೇ ಆದಂತಹ ವಿಶ್ವವಿದ್ಯಾಲಯ ಇಲ್ವಾ ಗದಗಲ್ಲಿ ಅಗ್ರಿಕಲ್ಚರ್ ಗೆ ಸಂಬಂಧಪಟ್ಟಂತ ಹಾ ಕೃಷಿ ಹ ಕೃಷಿ ವಿಶ್ವವಿದ್ಯಾಲಯ
ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿದೆ ಧಾರವಾಡ ಲ್ಲಿ ನಮಗೆ ಗದಗಿಂತ್ರ ಮತ ಹ ಹುಬ್ಬಳ್ಳಿಯಿಂದ
ಹಾ ಅಂದ್ರೆ ಎಷ್ಟು ಕಿಲೋಮೀಟರ್ ಗಳ ಆಗಬಹುದು ಅಲ್ಲಿಂದ ಸಮೀಪ ಅಂದ್ರೆ ಸುಮಾರು ಒಂದು ನೂರು ಕಿಲೋಮೀಟರ್ ಗಳ ಅಂತರ
ಹಾ ನೂರು ಅಥವಾ ನೂರು ಹೆಚ್ಚು ಕಮ್ಮಿ ಆಗುತ್ತದ ಅಷ್ಟೆ
ಹೌದಾ
ಹ ಮತ್ತೆ ನೀವು ಅಲ್ಲೇ ಸ್ವಲ್ಪ ಪ್ರಯತ್ನ ಪಡ್ಬೇಕಿತ್ತಲ್ವಾ ಧಾರವಾಡ ಕೃಷಿ ವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯ ನಾನು ಪ್ರಾಯೋ ಪ್ರಾಯೋಗಿಕ ಪರೀಕ್ಷೆ ಬರ್ದಿದ್ದೇ ಅದರಲ್ಲಿ ನನಗೆ ಎಂಟ್ನೂರ ಹತ್ತು ರಾಂಕಿಂಗ್ ಬಂದಿತ್ತು ಅದರಲ್ಲಿ ಅದು ಸಿಗುತ್ತೆ
ಮೆ ಅಂತ ಏನೋ ಅದು ನಂಗೆ ಸಿಗಲ್ಲ ಇದು ಬಂದು ಒಂನೇ ರೌಂಡು ಒಂನೇ ಸುತ್ತು ಎರಡನೇ ಸುತ್ತು ಮೂರನೇ ಸುತ್ತು ಇಷ್ಟು ಇದೆ ಬಂದಬಿಟಿದ ನಂಗೆ
ಹಾ ಹೌದಾ ಇದು ಒಂದೇ ಕಾಲೇಜ್ ನಿಮಗೆ ಆಯ್ಕೆ ಆಗಿದ್ದಾ
ಬೇಕಿತ್ತಾ ಹಾ ಬೇರೆ ಎಲ್ಲಾ ಹಾಕಿದ್ದೆ ಅಂತೆ ಏನೂ ಮೇಲಿನಲ್ಲಿರುವ ಕಾಲೇಜ್ ಹೆಂಗಂದ್ರೆ ಇವು ದ ಧಾರವಾಡ ಕಾಲೇಜು ರೈಚುರ್ ಕಾಲೇಜು, ಮತ್ತ ಬೆಂಗಳೂರು ಕಾಲೇಜು, ಶಿವಮೊಗ್ಗ ಕಾಲೇಜ್, ಎಲ್ಲಾ ಹಾ ದ್ದೆ ಹಾಕ್ ಬಿಟ್ಟು ಇದನ್ನೇ ಬಂದಿದೆ ಅಣ್ಣಾ ಇದೊಂದು ಹಾಕಿದ್ದೆಲ್ಲ ಲಾಷ್ಟಿಗೆ ಅಂತಂದು ಇದೆಲ್ಲ ಲಾಷ್ಟೇ ಬಂದ್ಬಿಟ್ಟಿದೆೆ ಅಣ್ಣಾ
ಹೌದಾ
ಹಾ ಅದೇ ಬರ್ಲ ಅನ್ಕೊಂಡಿದ್ದಪ್ಪಾ ನಾನು ಜಾತಿನ ಅಥವಾ ಪರಿಶಿಷ್ಟ ಪಂಗಡ ನಿಮ್ದು ನಮ್ದು ಆತರ ಹಂಗಷ್ಟು ಅದೇ ನಮ್ದು ಓ ಬಿ ಸಿ ಅಂತ ಬರ್ತದಲ್ಲಾ ಅದು ನಮ್ಗ್ ಅಷ್ಟ ಆಗ ಟು ಎ ಅಂತ ಬರ್ತದ.
ಹ.
ಆದು.
ಹೌದಾ?
ಅನ ಯಾವದರ ಇತ್ತ ಅನ್ಕೋ ಹೆಂಗಂದ್ರೆ ಹೆಚ್ ಕೆ ಇರ್ಲಕ್ಕ ಏನ ಬೇರೆ ಇದರೆ ನನಗ ಧಾರವಾಡ ಸಿಕ್ತಿತ್ತು ಇಲ್ಲ ಮೇ ರಾಯಚೂರಲ್ಲಿ ಸಿಕ್ತಿತ್ತು.
ಹ ಮತ್ತ ಅಲ್ಲಿ ಹೇಗೆ? ನಡಿತಿದೆ ನಿಮ್ಮ ವಿದ್ಯಾಅಭ್ಯಾಸ ಅಲ್ಲಿ ನಿಮಗೆ ಬೋಧನೆಗಳು ನಿಮಗ ಅರ್ಥವಾಗುವ ರೀತಿ
ಅರ್ಥವಾಗುವ ರೀತಿಯಲ್ಲಿ ಬೋಧನೆ ಮಾಡ್ತಾರ ಅವರು. ಹಾ ಮಾಡ್ತಿದಾರೆ ಒಂದ್ ಇಸ್ಟ ಮಂದಿ ಮಾಡ್ತಿದಾರೆ ಒಂದಿಸ್ ಮಂದಿ ಹೇಗ್ ಅಂದರೆ ನಮಗ ಈಗ ಗಸರ ಏನು? ಮುಗಿಬೇಕು ಒಟ್ಟ ಆ ಪರೀಕ್ಷೆ ಇರ್ತನಂದ್ರೆ ಎಷ್ಟ ಆದ್ರು ಮುಗಿಬೇಕ ಅನ್ನೋದಕ ಮುಗಿಸ್ತಾ ಇದ್ದಾರೆ ಅದು ನಮಗ ತಿಳಿಯೋದಿಲ್ಲ. ಮತ್ತ ಆದ್ರೂ ನಾವು ಮನೆಗೆ ರೂಮಿಗೆ ಬಂದು ರೂಮಿಗೆ ಬಂದು ಅಲ್ಲೇ ಕೊಠಡಿಯಲ್ಲೇ ಕುತ್ತ ಜಾಸ್ತಿ ಓದಬೇಕ ಜಾಸ್ತಿ ಓದಿದ್ರೆ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೀತಿಯಾ?
ಓ ಹಂಗಾ?
ಅ ಮತ್ತ ಇಲ್ಲ ಅಂದ್ರೆ ಏ ಮಾಡ್ತಿ ಮತ್ತ ಹ
ಕೃಷಿ ನಾ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅದರ ಅಲ್ಲಿ ಇರುವ
ಹ
ಗುರುಗಳು ಮತ್ತು ಶಿಷ್ಯರ ನಡುವೆ ಯಾವ ತರ ಬಾಂಡಿಂಗ್. ಜೈ ಎಲ್ಲಿ ಸಂಬಂಧ ಹೇಗಿದೆ ಎಲ್ಲಾ ಚಲೋ ಮಾತಾಡ್ತಾರ ಅವರು.
ಹಾ ಸಂಬಂಧ ಏನ ಚೆನ್ನಾಗಿದೆ ಓನ್ ಇಸ ಮಂದಿ ಹೆಂಗಂದ್ರೆ? ಸ್ವಲ್ಪ ಜಾಸ್ತಿ ಬೈತಾರೆ ನಮಗ ಏನೋ ಸಹಾಯನೂ ಮಾಡ ನನ್ನ ಕಡೆ ಜಾಸ್ತಿ ಬಂದವ ಆದ್ರೂ ಭಯ ಅಂತ ಸ್ವಲ್ಪ್ ಜಾಸ್ತಿ ಆಗದ ಈಗಂತ್ರ. ಒನ್ನೇ ಒನ್ನೇ ಸೇಮ್ ಅಂತ ಇತ್ತ ಅದರಲ್ಲಿ ಹೇಳಿ.
ನೀವು ಏನಾದ್ರು ಅವರಿಗ್. ಏನಾದ್ರೂ ತೊಂದರೆ ಕೊಡತೀರಾ ನೀವು ಅಲ್ಲಿ ಗುರುಗಳಿಗೆ ಅಥವಾ ಏನಾದ ಅವರು ಹೇಳಿದ್ದೆ ನೀವು ಕೇಳಲ್ವಾ?
ಕೇಳಿ ಬಾಸ್. ಹಗೆ ಆದ್ರ ನಾವು ಪ್ರಶ್ನೆ ಕೇಳಿದಾಗ ನಾವು ಉತ್ತರನ ಕೊಡುನವುದಿಲ್ಲ ಹೆಂಗಂದ್ರೆ. ಗೊತ್ತಿರ್ತದ ಗೊತ್ತಿದ್ರು ನಮ್ಮ ಹಂಜಿಕೆ ಅಂಜಿಕೆ ಅಂತ ನಾವ್ ಎಲ್ಲಾ ಸಾಯೋನು? ಸುಮ್ಮನೆ ಇದ್ದ ಬಿಡುತ್ತೆವೆ ಸುಮ್ಮನ ಇದ್ದಷ್ಟ. ಅವ್ರರಿಗೆ ಒಂಥರ ತೊಂದರೆ ಆಗುತ್ತದೆ ಆನ್ಸರ್ ಮಾಡಿದ್ರೆ ಉತ್ತರ ಕೊಟ್ರೆ ಸ್ವಲ್ಪ ಅವ್ರಿಗೆ, ಉತ್ಸಾಹ ಹೆಂಗಂದ್ರೆ ಏನಾದರೂ ಜಾಸ್ತಿ ಹೇಳ್ಬೇಕ ಅನ್ನೋದ್ ಇರ್ತ್ತ.
ಇಷ್ಟವಾಗುತ್ತದೆ ಅಲ್ವಾ?
ಸರಿ ಅಲ್ಲಾ ಹಾ ಮತ್ತ ನಮ್ಮ ಹುಡುಗರು ಏನ್ ಮಾಡ್ತಾರೆ ಗೆಳೆಯರಿಗ ಏನ್ ಮಾಡ್ತಾರೆ ಅಂದ್ರೆ ಗೊತ್ತ. ಗೊತ್ತ ಇರ್ತದ ಅನ್ಸಾರ್ ಎಲ್ಲಾ ಗೊತ್ತಿರ್ತವು ಅಂದರೂ ಸೈಲೆಂಟ್ ಹಂಗಂದ್ರೆ ಸುಮನೆ ಬಿಡ್ತಾರೆ ಎಲ್ಲಾ? ಏನೋ ಹೇಳಿದ್ರೆ ಏನೋ ಅಂತಾರ ಏನೋ ನಿಮ್ಮ ಆತ್ಮವಿಶ್ವಾಸ ಗಂಟಿ ಗಣಪತಿ ಹಾ ಗೊತ್ತ. ಗಟ್ಟಿ ಏನ ಅಗದರೆ ಹೆಂಗಂದ್ರೆ ಮತ್ತೇನು ಅಸಅಯ್ಯ ಆಗಬಹುದು ಸ್ವಲ್ಪ ತಪ್ಪ ಆದ ತಕ್ಷಣ ಏನೋ ಅಸಅಯ್ಯ ಆಗುತ್ತೆ ಅಂತನ ನಮ್ದ. ನಮ್ಮ ಅಂಬಿ ನಂಜಿಕೆ ಅದು.
ಹಾ ನಿಮಗ ಏನು ಭಯ ಆಗತ್ತೆ.
ಯಾ ಹಾ ಸ್ವಲ್ಪ ಮತ್ತ ಭಯ ಅಂದ್ರ ಹಾಗಗೆಳೇ ಅಂದ ಹೇಳಿ.
ನೀವು? ವಿದ್ಯಾರ್ಥಿ ಜೀವನದಲ್ಲಿ ಇವೆಲ್ಲವನ್ನು ಈಗಲೇ ಕಲಿಯಬೇಕು ಮುಂದೆ ನಿಮಗೆ. ಈ ತರ ಸ್ಟೇಜ್ ಸಿಗಲ್ಲ ನಿಮಗೆ ಅವಕಾಶಗಳು ಕೊಡಲ್ಲಾ ಮುಂದೆ ಪಿ ಜಿ ಮಾಡುವುದಾಗಲಿ ಪಿ ಹೆಚ್ ಡಿ ಮಾಡುವುದಾಗಲಿ ನಿಮ್ಗೆ ಈ ತರ ಅವಕಾಶಗಳು ಕೊಡಲ್ಲ. ಈಗ ಅವರು ಕೇಳ್ತಿದಾರೆ ಅಂದ್ರೆ ನಿಮಗೆ ಗೊತ್ತಿದ್ದನ್ನು ಎಷ್ಟು ಆಗುತ್ತೋ ಅಷ್ಟು ಹೇಳ್ಬೇಕು ನೀವು.
ಕೇತು ಹೆಂಗಂದ್ರೆ ನಮ್ದು ಅಲ್ಲೇ ಗುಸುಗುಸು ಅಂದ ಒಂದೇ ಸೈಡ್ ಅಲ್ಲೇ ಕುಂತು ಒಂದೇ ಕಡೆ ಕುಂತ ಹಂಗೆ ಹೇಳ್ಬಿಡ್ತಿವಿ ಅದ ಸ್ವಲ್ಪ ಅಂತರ ಒಂದಿಷ್ಟು ಕಟ್ಟಿರತ್ತೆ ಹೇಳ್ಬಿಡ್ತಿವಿ ಅಷ್ಟೇ. ಎದ್ದು ನಿಂತು ಯಾರಿಗೂ ಹೇಳಕ್ಕ ಆಗದಿಲ್ಲ ಯಾಕಂದ್ರೆ ಅವರು ಬೈತಸಬ ಅಂತಾರೆ.
ಅರ್ಥವಾಗುವ ರೀತಿಯಲ್ಲಿ ಹೇಳ್ತಾರ ನಿಮಗೆ ಪಾಠವನ್ನ.
ಅಷ್ಟ ಏನು ಅರ್ಥ ಪೂರ್ಣವಾಗಿ ಅಷ್ಟೇ ಇಲ್ಲ ನಮ್ಗ ಈಗ ಎಷ್ಟು ಈಗ ಸುಲುಪ ಇಲ್ಲ. ಏನ್ ಅದು ಗೊತ್ತ ಬಿಟ್ರೆ ಮುಗಿದಿಯತು ನಾವೆಲ್ಲ ಹೋಗಿ ರೂಮ್ ನಲ್ಲಿ ಎಲ್ಲಾ ಕುಂತು ನಾವು ಸೊ ಓದ್ತೀವಿ ನಾವು.
ಮತ್ತೆ ನೀವು ಅಭ್ಯಾಸ ಮಾಡ್ತೀರಿ ಬಂದು.
ಮತ್ ಮಾಡ್ಲೇಬೇಕು ಹೆಂಗಾದ್ರೆ ಈಗ ಪರೀಕ್ಷೆಯಲ್ಲಿ ಅಂಕು ಜಾಸ್ತಿ ತೊಗೊಳೇಬೇಕು ಮತ್ತ ಒಪಸೂ. ಪಾಸ್ ಆಗ್ಲೇಬೇಕಂದ್ರೆ ಮತ್ತ್ ಮಾಡಲೇಬೇಕು ಹೆಂಗದ್ರೆ.
ಎಲ್ಲಾ ವಸತಿ ನಿಲಯವನ್ನು ಸ್ವಚ್ಛಗೊಳಿಸಲು ಯಾರಾದರೂ ನೌಕರನ್ನು ಇ ಟ್ಟಿದಾರ ಅಥವಾ ನೀವೇ ನಿಮ್ಮ ಕೊಠಡಿಗಳನ್ನ ಸ್ವಚ್ಛ ಮಾಡ್ಕೋಬೇಕ.
ನ ಕೊಟಡೆಗಳನ್ನ ನಾ ನಮ್ಮ ಆದ್ರೆ ಹೊರಗಡೆ ನಾವು ಅಂದ ಸ್ವಚ್ ಮಾಡ್ಲಿಕ್ಕೆ ಬೇರೆ ಆಂಟಿ ಅವ್ರ ಅವರು ಇ
ಹಾ ಹಾ ಹಾ
ಅವರು ಎಲ್ಲಾ ಹಾ ಕಾರ್ಮಿಕರು ಒಂದಾ ನಾಲ್ಕೈದ್ ಜನ ಇದ್ದಾರೆ ಅವರೆಲ್ಲ ಕೆಲಸ ಇರುತ್ತೆ ಅವರು ಮಾಡ್ತಾರೆ ಅಷ್ಟೆ ನಮ್ಮ ಒಳಗಡೆ ನಾವು ಸ್ವಾ ಟ್ಕೋಬೇಕು ನಮ್ದು ನಾವೇ ಇಟ್ಕೊಬೇಕು. ಒಳಗ ನಮ್ಮ ರೂಮೂ ಕಬೋಡು ಯಾವ ಇರ್ತಲ್ಲ ನಮ್ ನಾವೇ ನೋಡ್ಕೋಬೇಕು. ಅದು
ಮತ್ತೆ ನಿಮ್ಮ ವಸತಿ ನಿಲಯದಲ್ಲಿ
ಹಾ ಹೇಳಿ ಹೇಳಿ
ಅದೇ ನಿಮ್ ಕಬೊಡು ನೀವೇನು ಸ್ವಚ್ಛ ಇಟ್ಕೊಂಡಿರೋ ಏನೋ ಇಲ್ಲೋ ಅಂತಂದೆ.
ಇಲ್ಲ ಇಲ್ಲ ನಾವು ಸ್ವಚ್ಛವಾಗಿ ಇಟ್ಕೊಂಡಿದ್ದೀವಿ ನಮ್ಗೆ ಎಷ್ಟು ಆಗುತ್ತೋ ಅಷ್ಟು ಸ್ವಚ್ ಚವಾಗಿ ಇಟ್ಕೋತೀವಿ ಯಾಕಂದ್ರೆ ನಾವು ಬೇರೆಯವರ ಜೊತೆ ನಾವು ಕಂಪ್ಯಾರಿಸನ್ ಅನ್ನು ನಾವು ಮಾಡಲ್ಲ ಯಾರು ಕೂಡನೂ ನಮ್ಗೆ ಎಷ್ಟು ಆಗುತ್ತೋ ಅಷ್ಟು ನಾವು ನೀಟ್ ಆಗಿ ಚೆನ್ನಾಗಿ ಇಟ್ಕೋತೀವಿ.
ಹಾಕತ್ತಿವಿ ಹಾ ಹಾ
ಹಾ ಹಾ ಇಟ್ಕೋತಿವಿ. ಅಂದ್ರೆ ನಿಮಗೆ ಏನಾದ್ರು ಸಂಶಯವ ಸಂಶಯವೇನು. ನೀವು ಯಾವಾಗಾದ್ರೂ ಬಂದು ನೋಡಿದೀರೇನ್ನೋ ನಮ್ಮ ಕಬೋಡೆಲ್ಲ.
ನೀವು ಯಾವ ಡ ನಿಮ ನಾನು ಮತ್ತ್ ನಿಮ್ಮ ಕ ಜಾಸ್ತಿ ನೋಡದೇ ನಾನು
ಹಾ ಯಾಕಂದ್ರೆ ಇನ್ನು ಏನ್ ಇಡಲ್ಲ ಎಷ್ಟು ಬೇಕು ಅಷ್ಟೇ.
ಹ ಎಷ್ಟು ಬೇಕು ಅಷ್ಟೇ
ಎಷ್ಟು ಬೇಕಷ್ಟು ಅಲ್ಲೇ ಇಟ್ಟಿದ್ದೀವಿ ಅದನ್ನ ಬಿಟ್ಟು ಹೆಚ್ಚಾಗಿ ನಾವೇನು ತಂದಿಲ್ಲ.
ಇಲ್ಲ ಹಾ ಹಾ
ಹ್ಮ ಮತ್ತೆ ನಿಮ್ಮ ನೀವು ಮತ್ತು ನಿಮ್ಮ ದ್ವಿತೀಯ ವರ್ಷ. ಊರಲ್ಲಿ ನೋಡಿ. ನಾವು ಮಹಾರಾಷ್ಟ್ರದ ಪುಣೆಯಲ್ಲಿ ಇರುತ್ತೇವೆ.
ಹ್ಮ್ ಹ್ಮ್
ನಾವು ಊಟ ಮಾಡ್ತೀವಿ. ಮಕ್ಕೋತೀವಿ ಫೋನೇ ಬಳಸತೀವಿ ಮತ್ತೆ. ಮತ್ತ ಅಲ್ಲಿ ಗೆಳೆಯರ ಜೊತೆ ಸ್ವಲ್ಪ ಹೊರಗಡೆ ಹೋಗ್ತೀವಿ.
ಹೊರಗಡೆ ಹೋಗ್ತೇವಿ.
ಮತ್ತೆ ನಮ್ಗೆ ಇಷ್ಟವಾದಂತಹ ಆಟಗಳನ್ನ ಆಡ್ತೀವಿ.
ಮಾಡ್ತೀವಿ.
ಆ ತಿರ್ಗೇಟ ಜಾಸ್ತಿ. ಇಲ್ಲ ಇಲ್ಲ ಆ ಸಾಯಂಕಾಲ ಒಂದು ಐದರಿಂದ ಎಂಟು ಗಂಟೆವರೆಗ ಅಷ್ಟೇ ನಾವು ತಿರುಗಾಡ್ತೀವಿ
ಹಾ
ಯಾಕಂದ್ರೆ ನಿಮ್ಗ ಅವಕಾಶ ಇಲ್ಲ ನಮ್ಮ ತಂದೆ ತಾಯಿಯವರು ಕೂಡ ಸ್ವಲ್ಪ ಸ್ಟ್ರಿಕ್ಟ್. ಆಗಿದ್ದರಿಂದ ಅವರು ಹೊರಗೆ ಬಿಡಲ್ಲ ಜಾಸ್ತಿ.
ಹಾ ಹೌದುಹೌದು. ಅದಕ್ಕೆ ನೀವು ಇಷ್ಟು ಚೆನ್ನಾಗಿದರ ನೀವು.
ಸಾಯಂಕಾಲ ಅಷ್ಟೇ ಹೋಗ್ತೀವಿ ಹ್ಮ್ ಬೆಳಿಗ್ಗೆಯಿಂದ